ಅರಾಮ ಬಲು
ಹ
ಹ್ಮ್ ನಾನ್ ಆರಾಮ್ ನೋಡಪಾ ಏನ್ ಮಾಡಕತ್ತ
ಹ್ಮ
ಹ್ಮ್ ಊಟಾಗ
ಇವ ಬಂದೇವು ನಾವು
ಹ
ಮನ ಆತಿಲ್ಲ ಇವತ್ ನೇನ ಬಂದಿರ
ಏ ಮತ್ ದೋಸ್ತ ರ ನನ ಬಂದಾಗ ಎಚ್ಬೇಕಲ್ಲ ಮತ್ತ
ಕಡೆ ಹೋಗಿದ್ದೆ
ಇಷ್ಟು ದಿನ ಯಕಾಡೆ ಇಲ್ಲೋಡ್ಪಾ ಇಲ್ಲಿ ಸ್ವ ಕೆಲ್ಸ ಇತ ಕೆಲ್ಸ ಮಾಡಕ್ ಬಂದಿವವಿ ಇದಕ್ಕೆ್ಯನಲ್ ಕೆಲ್ಸ ಇತ
ಹ್ಮ್
ಅಲ್ಲ
ಹಾ
ಇದ ಒಂದ್ ಗ್ಯಾಂಗಿನಾಗ ಕೆಲ್ಸಕ್ ಬಂದವಿ
ಆಕಲ್ಸ
ಅದು ಕೆನಲ್ ಮಾಡ ಕೆಲ್ಸ ಇತ್ ಬಂದಿದೀವಿ
ಹ್ಮ
ಆ
ಅದ ಟೈಮ್ದಾಗ ಆ ಕೆಲ್ಸ ಮಾಡಿದ್ರಂಗಿ
ಏ ಮತ್ತ ಏನ್ ಮಾಡ್ತು ಒಂದೊಂದ್ ಸ್ವಲ್ಪ ಒಂದೊಂದ್ಸಲ ಎಲ್ಲಾ ರೊಕ್ಕದ ಸಿಚುವೇೇಶನ್ ಇದ್ದಾಗ ಬರ್ವತ್ತ ಮಾಡ್ಬೇಕತ್ತ
ಮತ್ತ ಆಯ್ತು ಬಿೇಡ
ಹಾಗದಲ್ಲ
ಹ್ಮ್
ಎಲ್ಲಾ ಟೈಮಗ ರೊಕ್ಕಬ ರೊಕ್ಕಬ ಅಂದ್ರೆ ಇಲ್ಲಿ ಬರ್ತವೆ
ನ ಮತ್ತ ನಮ್ಮ ಸ್ಟೆಫನ್ ಹಾಕಲ್ಲ
ಹ ಅದಕ್ಕೆ ನಾಗಜನತ್ತು ಆ
ಫೆಂಡ ಯಾವಾಗಗ್ತಂತ
ಅತರ್ ಸ್ಟೈಫಂಡ್ ಅಕ್ಬದ್ ಎಲ್ಲಾ ಹುಡುಗರು ಬಂದಿಗಳ ಹಾಕ್ನಂತ ಅಂದಿದ್ರು ಈಗಲ್ಲಾ ಸುಲ್ ಬಂದಾವ ಆಕಿದ್ರೆ ಆಗ್ಬೋದು ಇನ್ನೇನ್
ಬಾರತಾಗ
ಹ್ಮ್ ಅದ ಹುಡುಗರು ಕೇಳಿದ್ರೆ ಆಗುತ್ತಪ್ಪ ನಾಳೆ ನಾಳೆ ಪ್ರಿನ್ಸಿಪಾಲ್ ಬರ್ತಾರ ನೋಡು
ಹ್ಮ್
ಜಳರತ್ರ
ಹ ಬಜೆಟ್ ಬಂದ ಅಂತ
ಏನ್ ಮಾಡೈತೆಪ ಬಂದೈತ ಬಜೆಟ್
ಬಂದಿಲ್ಲ ಬಂದಿಲ್ಲ ಉಂಟ ಹತಾರ
ಹ ಬಂದದ ಎಲ್ಲ ಸರಿ ಅಂದ್ರ ಏ ಹುಡುಗರೆ ಎಲ್ಲಾ ಬಂದಿದ ಅಂದ್ರೆ ಮತ್ತ ಹುಡುಗರು ಯಾರು ಬರ್ಲಿಲ್ಲ ಅಂದ್ರೆ ಫಸ್ಟ್ ಹುಡ್ಗ್ಯಾರದ ಮಾಡ್ತನನೆ ಆಮೇಲ್ ಹುಡ್ಗರದ ಮಾಡ್ತ ನನ ಕೂತಿದ್ರಪ್ಪ
ಹ್ಮನ್
ನಾವು ಹಂಗಲ್ರಿ ಮಾಡಿದ್ರ ಎಲ್ಲಾರದ್ದು ಒಟ್ಟಿಗೆ ಮಾಡ್ರಿ ಅ ನಾವ್ ಹೇಳ ಕೂತಿದೀವಿ
ಒ ತಿಂಗಳ ನಮ್ದು ಆರು ತಿಂಗಳದ
ಹ್ಮ ಸರ್ ಏನ ಮೊನ್ನೆ ಒಂದ್ ನಾಕ್ ಮಂದಿ ಹೆಸರು ಹೇಳಾರ
ಹ
ಅವ್ರ್ ನಾಕ್ ಮಂದಿದು ಕಳಸನ ಅಂತ ಹೇಳಕ್ ಕೂತಿದ್ರಪ್ಪ ಹೊರ ಕಳಸನ ಅವ್ರಿಗೆ ಇನ್ನೊಂದ್ ವರ್ಷ ಕೂ ಳ್ಳಿ ಅವ್ರಿಗೆ ಅಂದ್ರು ಬುದ್ಧಿ ಬರ್ತ್ತಾ ಅಂತ ಹೇಳಕ್ ಕೂತಿದ್ರು ಹ ನಿ್ದು
ಹ್ಮ್
ಹಾ ನಿ್ದ ಲಕ್ಷ್ಮಕಾತ್ಂದು
ಹ್ಮ್
ಆವಾಜ ಕ
ಹ್ಮ್
ವಿನಾಯಕ ಉಂದು ನಿಖಿಲ್ಂದು ವಿಶ್ವಂದು ಐದ್ ಮಂದಿ ಹಸರು ಹೇಳ್ಯಾರ ನೋಡವರು ಹ ಇವರು ಏನ ರೆಗ್ಯುಲರ್ ಆಗಿ ಕಾಲೇಜ ಬಂದ್ರೆ ಹಡ್ಗತ್ನಿ
ಹ್ಮ್
ಇವ್ರ ಏನ್ ಬರ್ಲಿಲ್ಲ ಅಂದ್ರೆ ಇವ್ರಿಗೆ ಆಯ್ತು ಇನ್ ಮುಂದ್ ಒಂದೇ ಹಾಜ್ರ ಅಬ್ಸೆಂಟ್ ಇದ್ರೂನು ನಾ ಕಳಸನಂತ ಅಂದರ ಅಂತ ಹ ತನ್ನ ಕೂತಿದ್ರು
ಮಾಶರುೂಮ್ದಾಗ
ಆ
ನತ್ಕಂಬದಾಗ ಅಂದ್ರೆ
ಹ ಆಫೀಸ್ರು ರೂಂಬಲ್ಲಿ ಹೇಳಕ್ೂತಿದ್ರು ಇವ ನಾಕ್ ಮಂದಿ ಹೆಸರು ಹೇಳಾಕ್ ಕೂತಿದ್ರಪ್ಪಾ ನಿಮ ನಾಕ್ ಮಂದಿ ಹೆಸ್ರು ಹೇಳಿದ್ರು ನಿಂದ ಒಂದ್ ಹೇಳಿದ್್ರ ಇವರು ಹೆವಿ ಆಪ್ಸೆಂಟ್ವಾ ಸ್ಟಾರ್ಟಿಂಗ್ ಇಂದ ನೋಡ್ಕಂತ ಬರ್ತೀನಿ ನೋಡ್ಕ ಬಂದಗೆ ಸಿ ಇವ್ರನ ಹೊರಗ ಹಾಕ್ನಿ ಅಂದ್ರೆ ಎಲ್ಲರಿಗ ಬುದ್ಧಿ ಬರ್ತಾ ಅಲ್ತಾನ ಬರಲ್ಲ ಹಂಗ ಹಿಂಗ ಅಂತ ಹೇಳಕತಿದಾರ ಸರ್ ಹಪ್ಪ
ಮತ್ತೆ ಹೆಂಗ್ ಮಾಡದ್ ನಂದು
ಆ
ಹ್ಮ ಬರಬ
ಮತ್ತ್ ನೀನ್ ಅದಕ್ಕೋತ ಚಂತನ್ ಊರಿಗೆ
ಹ ನೀನ್ ೇಮ್ ಬಿಟ್ಟಿವಲ್ಲ
ಏ ನಾನ್ ಸೇಮ್ಬಟ್ಟನ ಅಂದ್ರೆ ನಂದ ಪಟ್ಲೇಶನ್ ತಾಮ್ರಲ್ಲ ನಾನು ಅಷ್ಟು ಪ್ರೆಸೆಂಟ್ ಅ ಅಂದ
ಎಂತ ನನಣ ಅದಾವ
ಎಲ್ಲಾದೋ
ನಲ್ಲ ಎಲ್ಲಾದ ಆದೆ
ಎ ಸ
ಹ್ಮ ಹಾ ಹ ಹ್ಮ ಹ ಹವಸ್ತಲ್ಲ ಹ್ಮ ಹೌ ಹ್ಮ